ಿದ್ಯಾ
ಬಿ ಸ್ ಈ
ಹ್ಮ ಅಕ್ಕ ನೀವು ಏನು ಮಾಡ್ತಾದೀರಾ ಅಕ್ಕ
ನಾನು ಅಪ್ಪಯ ಅದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದತಾ ಇದ್ದೀನಿ ನೋಡು ಎರಡ ವರ್ಷ ಆಯ್ತು
ಹಾ ಪ್ರಿಪೇರ್ ಆಗಿದ್ದೀರಾ ಅಕ್ಕ
ಆಗಿದ್ದೀನಿ ಅಪ್ಪಿ ನೋಡ್ಬೇಕು ಎಕ್ಸಾಮ್ ಬಂದಾಗ ಬರ್ಧಗೆ ಗೊತ್ತಾಗೋದು ಎಷ್ಟ ಹೋಗಿದೆ ಅಂತ ಅದೇ ಅಷ್ಟು ಇವಾಗ ಕಾರ್ ಹೂ ಆಗಲ್ಲ ಅಲ್ಲ ಸುಮ್ಮ್ನೆ ಅದೊಂದು ತೊಂದರೆ ಆಗ್ತಿದೆ ಅಷ್ಟೇ ಓದಕ್ಕ ಏನಿಲ್ಲ ಬಟ್ ಇವಾಗ ಒಂದು ಕಾಲ್ ಏನು ಹೋದಗೆ ಚೆನ್ನಾಗಿದೆ ಅಂದೆ
ಹ್ಮ್ ಹೌದು ಅಕ್ಕ ಯಾವವುದೋ ಮಾಡ್ಕೊಂಡ್ ಬಿಡ್ಬೇಕಕ್ಕ ಬೇಗ ಮತ್ತೆ ಇವಾಗ ಕಾಲ್ ಫರ್ಮ್ ಆಗಿದೆ ಮತ್ತೆ ಯಾವಾಗ ಆಗುತ್ತೋ ಅಂತಾನೂ ಗೊತ್ತಾಗಲ್ಲ ಅಕ್ಕ
ಅದೇ ಅಪ್ಪಿ ಇವಾಗ ನೆಟ್ ಕಾಲ್ಫರ್ಮು ಮಾಡಲ್ಲ ಅಪ್ಪಿ ಸುಮ್ನೆ ಓದೋರು ಬಾಳ ಆಗಿದಾರಲ್ಲ ಇವಾಗ ಎಲ್ಲರೂ ಇದೇ ಫೀಲ್ಡ್ಗೆ ಬರ್ತಿದ್ದಾರೆ
ಹ್ಮ ತುಂಬಾ ಜನ ಅಕ್ಕ
ಮತ್ತೆ ಕಳಿಯುವ ಪೋಸ್ಟ್ ಕಡಿಮೆ ಇರುತ್ತೆ ಬ ಕಾಂಪಿಟೇಷನ್ ಜಾಸ್ತಿ ಇರುತ್ತ ಅಷ್ಟೆ
ಹೌದು ಅಕ್ಕ ಮೊನ್ನ ನಿನ್ನೆ ಎಸ್ ಎಫ್ ಎರಡು ಕದ್ದಿದ್ದಾರೆ ಅಕ್ಕ ಆರೇ ಪೋಸ್ಟ್ ಬಿಟ್ಟಿ ದ್ದಾರೆ
ಹೌದಪ್ಪಿ ನೋಡ್ದ ನಾನು
ಓ
ಅದೇನ್ ಹಾಕಬೇಕ ಬಿಡ್ಬೇಕ ಕ ದೂ ಗೇಲಿ ಇವಾಗ
ಹಂ ಹಾ ಹಗೆ ಆಗುತ್ತೆ ಅಕ್ಕ ಇದಾದರೂ ನಿಮ್ಮ್ದಾದ್ರೂ ಒನ್ ಇಯರ್ಗೆ ಒಂದುಸ ಟ್ವಯ್ಸ್ ಇರುತ್ತಲ್ಲ ಅಕ್ಕ
ಇಲ್ಲಪ್ಪಿ ಒಂದ್ಸರಿ ಇರುತ್ತೆ ವರ್ಷಕ್ಕೆ ವರ್ಷಕ್ಕೆ ಒಂದ್ಸರಿ ಪಿಕ್ಸು ಕರೀತಾರೆ ಅವರು ಅದು ಮೊದಲು ಟೈಮ್ ಟೇಬಲ್ ಫಿಕ್ಸ್ ಇರುತ್ತೆ
ಹೌದು ಅಕ್ಕ ನಮ್ದಾದ್ರೆ ಹಂಗಿಲ್ಲಲ್ಲ ಅಕ್ಕ ಯಾವಾಗ ಕರತಾರ ಅಂತಾನೇ ಗೊತ್ತಾಗಲ್ಲ ಯಾವಾಗ ಆಗಿದೇವ ಇವಾಗ ಮತ ಯಾವಾಗ ಕರತಾರ ಅಂತಾನೇ ಗೊತ್ತಿಲ್ಲ ಒದತ್ತಾನೇ ಇರ್ಬೇಕು ಸುಮ್ನೆ ಇವಾಗ ಯಾವ್ದಾದ್ರು ಬೇರೆವಾದ್ರು ಕಾಲ್ ಕರೆದ್ರೆ ಯಾಕಬದ ಕೈ ಯಾವ ಕರೀತಲ್ಲ ಅಲ್ಲ ಇದೇ ತರ ಐದ್ ಐದು ಆರ್ ಆರ್ ಬಿಟ್ರೆ ಹಾಕಕ್ಕು ಮನಸಾಗಲ್ಲ ಕಷ್ಟಷ್ಟ ಬಿಟ್ಟ್ರ
ಹ್ಮ್ ಅದೇ ಓದಕಂದ ನಾವ್ ಇಲ್ ಬಂದಿರ್ತೇವ ಏನ ಪಾಲಕ್ ಏನೋ ನಂಬಿಕೆ ಬಾ ಅವ್ರು ಕಾಯ್ಕೊಂಡ್ ಕತಿರ್ತಾರೆ ಏನಾದ್ರು ಮಾಡ್ತಾಳೆ ಮಾಡ್ತಾಳೆ ಅಂತ ಇಲ್ಲಿ ನಮ ಕಷ್ಟ ನಮ್ಗೆ ಈ ಕಡೆ ಊ ಕರಿಯಕು ಆಗ್ತಿಲ್ಲ ಈ ಕಡೆ ನಾವ್ ಬರಿಯಕು ಆತಿ ಎಕ್ಸಾಮ್ ತಿಂಗಗಳ ತಿಂಗಳ ದುಡ್ಡಿಸಕೋಬೇಕು ಅದು ಆಗಲ್ಲ ಹ್ಮ್ ಒಂಥರ ಮನಸ್ಸಿಗೆ ಅದು ಈ ವರ್ಷ ಮಾಡನ
ಹಾ ಹಂಗೆ ಆಗುತ್ತೆ ಅಕ್ಕ ಆದ್ರೆ ನಾವು ಫೀಸ್ ಬೇರೆ ಇವೆಲ್ಲಕು ಎಲ್ಲಾದಕ್ಕೂ ಅದಕು ಅಮೌಂಟು ಇದುಕ್ಕು ಅಮೌಂಟು ಎಲ್ಲಾ.
ಅದೇ ಕೇಳಕ್ ಆಗಲ್ಲ ಅಲ್ಲ ಮನೇಲಿ ಅದ ಒಂಥರಾ ಅನ್ಸುತ್ತೆ ಕೇಳಕೆ
ಕೇಳ ಕೆಲವೊಂದು ಸಲ ಬರ್ತಾ ಬರ್ತಾ ನಮಗೆ ಒಂಥರಾ ಮುಜುಗರ
ಅದೇ ದೊಡ್ಡ ವಯಸ್ಸಲ್ಲಿ ನಾವು ಅವರಿಗೆ ಕೊಡಬೇಕು ದುಡ್ಡು ಆದ್ರೂ ನಾವೇ ಇಸ್ಕೋತಿದ್ದೇ ವಿ ಎಂ ಪೈಯನ್ನ
ಹ ಹಂಗೆ ಆಗುತ್ತೆ ಅಕ್ಕ ಹೌದಕ್ಕಾ ಹ ಮತ್ತೆ ಏನ್ ಈಲ್ಲಾಕ್ಕ ನಾನು ಊರಿಗೆ ಗೆ ಲಾ ಅಂದರೆ ಇವಾಗ ಸ್ವಲ್ಪ ದಿನ ಅಂದಮೇಲೆ ಅವರೇ ಬರ್ತಾರೆ ಅಕ್ಕ ಇವಾಗ ಈ ಕಡೆ ಫಿಕ್ಸ್ ಮನೆಯದು ನಮ್ದು ಕ್ವಾರ್ಟರ್ಸ್ ಏನಂದ್ರೂ ಫಿಕ್ಸ್ ಆದ್ರೆ. ಅಲ್ಲಿಗೆ ಹೋಗ್ತಿವಕ್ಕ ಮೊನ್ನೆ ಅದೇ ನಮ್ಮ ಅಣ್ಣ ಅವ್ರ್ದು ಇವಾಗ ಸಮ್ಮರ್ ಹಾಲಿಡೇಸ್ ಅಂತ ಫಿಫ್ಟೀನ್ ಡೇಸ್ ರಜೆ ಕೊಟ್ಟಿದ್ರಕ್ಕ ಅದಕ್ಕೋಸ್ಕರನೇ ಎಲ್ಲ ನಮ್ಮ್ ಫ್ಯಾಮಿಲಿ ನಮ್ಮ ಅಪ್ಪ ನಮ್ಮಮ್ಮಿ ನಮ್ಮ ಅಣ್ಣ ನಮ್ಮ್ ಅತ್ತೆ ನಾಲ್ಕು ಜನ ನಮ್ಮ ಊರಿಂದ ಬಂದಿದ್ರಕ್ಕ
ಅಂದ್ರೆ ಇವಾಗ ಹೌದಾ ನಿಮ್ಮ ಅಪ್ಪ ಎಲ್ಲರೂ ಬರ್ತಾ ರಾ ಈ ಕಡೆನೆೇ
ಇಲ್ಲಕ್ಕ ಎಲ್ಲರೂ ಬರಲ್ಲ ಹಂಗೆ ಇವಾಗ ನಾವೇನಾದ್ರೂ ಅಲ್ಲಿಗೆ ಮನೆ ಶಿಫ್ಟ್ ಆಗಿದ್ರೆ ಒಂದು ನಮ್ಮ ಇಲ್ಲಿ ಸಲ್ ಇವಾಗ ಅಲ್ಲಿ ಇಬ್ಬರೇ ಅಲ್ಲಕ್ಕ ಇರೋದು ನಮ್ಮೂಊರಲ್ಲಿ ಇವಾಗ ನಮ್ಮ ಅಪ್ಪ ನಮ್ಮಮ್ಮ ಇಬ್ಬರೇ ಇರೋದು ಇವಾಗ ನಾನು ನಮ್ಮ ಚಿಕ್ಕಣ್ಣ ಇಬ್ಬರೇ ಇಲ್ಲಿ ಇದೀವಿ ಇನ್ನೊಬ್ಬ ಅಣ್ಣ ಈ ಕಡೆ ಬೇರೆ ಕಡೆ ಇದ್ದಾನೆ
ಓಕೆ
ಸ್ವಲ್ಪ ದಿನ ಇಲ್ಲಿ ಬರ್ತಾರೆ ಅಕ್ಕ ಇವಾಗ ಇವಾಗಿನ ನಮ್ಮ ಅಣ್ಣನಿಗೆ ಮದುವೆ ಮಾಡಬೇಕು ಇನ್ನ ಚಿಕ್ಕ ಕಲ್ಯಕತನ ಅಂಥ ಇನ್ನ ಸ್ವಲ್ಪ ದಿನ. ಬಂದು ಇಲ್ಲಿದ್ದರೆ ಸ್ವಲ್ಪ ದಿನ ಇಲ್ಲಿ ಸ್ವಲ್ಪ ದಿನ ಅಲ್ಲಿ ಇವಾಗ ಬರ್ತಾರಕ್ಕ ಬಂದು ಒಂದು ಕಡೆ ಈ ಕಡೆ ಫಿಕ್ಸ್ ಆದರೆ ಒನ್ ಮಂತ್ ಒನ್ ಅಂಡ್ ಹಾಫ್ ಮಂತು ಇರ್ತಾರೆ ಮತ್ತೆ ಊರಿಗೆ ಹೋಗ್ತಾರೆ
ಹೌದು ಅಂದ್ರೆ ಇವಾಗ ನೀನು ಡಿಗ್ರಿ ಮಾಡಿನಿ ಅಂದಲ್ಲ ಡಬಲ್ ಡಿಗ್ರಿ ಯಾವ್ದ್ ಮಾಡಿದ್ದು
ನನ್ ಡಬಲ್ ಡಿಗ್ರಿಯಲ್ಲಿ ಕೆಮಿಸ್ಟ್ರಿ ಆಗಿದೆ ಅಕ್ಕ.
ಹೌದಾ ಟಫ್ ಇರದ್ ಕೆಮಿಸ್ಟ್ರಿ ಹೌದಾ ಕೆಮಿಸ್ಟ್ರಿ ಟಫ್ ಅಂತಾರಲ್ಲ ನಿಂಗೆಗನ್
ಊಂ ಊಂ ಟಫ್ಫೇ ಅದ್ ಅಕ್ಕ ನಾನಂಗೆ ಎಲ್ಲ ಪಾಸ್ ಮಾಡ್ಕೊಂಬಿಟ್ಟೆ ಅಕ್ಕ.
ಹೌದ್ ನೀನ ಕೆಮಿಸ್ಟ್ರಿ ಚೆನ್ನಾಗಿತ್ತ ನಿಂದು?
ಹ್ಞೂ ಅಕ್ಕ ಪ ಚೆನ್ನಾಗಿತ್ತನಕಿನ್ನಕ್ಕ ಬಟ್ ಕಷ್ಟನೇ ಬಟ್ ಹೆಂಗೋ ನಮ್ಗೆ ಜಾಸ್ತಿ ಟೆಸ್ಟು ಅವು ಇವೆಲ್ಲ ಮಾಡಿ ಮಾಡಿ ಓ ಆ ಸ್ವಲ್ಪ ಆರಾಮಾಗಿ ಅನಿಸ್ತು ಅಕ್ಕ ನಮ್ಗೇನು ಜಾಸ್ತಿ ಅನ್ನಿಸ್ಲಿಲ್ಲ.
ಹೌದಾ ಅಂದ್ರೆ ನೀನ್ ರೆಗ್ಯುಲರ್ ಮಾಡಿದ್ದ ಏನು ಎಕ್ಸ್ಟರ್ನಲ್ ಮಾಡ್ಕೊಂಡಿದ್ದ?
ಕ ರೆಗ್ಯುಲರಾಗೆ ಇವ ಇಲ್ಲೇ ಅಕ್ಕ ಬೆಂಗಳೂರಲ್ಲಿ ಮಹಾರಾಣಿ ಕಾಲೇಜ್
ಓಹೋ ಫೀಸ್ ಏನ್ ಜಾಸ್ತಿ ಇರುತ್ತಾ?
ಇಲ್ಲಾಕ್ಕ ಅದು ಗೌರ್ಮೆಂಟ್ ಕಾಲೇಜೆ ಅಕ್ಕ ಅದು. ಟೈಟಿನ್ ಕೆ ಹಾಂ ನಾನು ಫುಲ್ಲು ಇಲ್ಲಕ್ಕ ತುಂಬಿದೀನಿ. ಬಟ್ ಬೇರೇರ್ ಜಾಸ್ ತಿ ಆದ್ರೆ ನಮ್ ಏಟಿನ್ ಕೆಕ ನಮ್ಗೆ. ಬಟ್ ಬೇರೆ ಆದ್ರೆ ಒಂದ್ ಜಾಸ್ತಿ ತಿರುತ್ತೆಕ್ಕ ಸ್ವಲ್ಪ.
ಅಂದ್ರೆ ಒನ್ ಇಯರ್ಗೆ ಕೆನ್ಕ ತುಂಬಿಯೇನೆ ನಾ.
ಹಾ ಅಕ್ಕ.
ಒನ್ ಇಯರ್ಗೆ ಏಟಿನ್ ಕೆ ಕೊಟ್ಟೀಯ.
ಹು ಅಕ್ಕ ಒನ್ ಇಯರ್ಗ್ ಏಟಿನ್ಗೆ ಮತ್ ಎಕ್ಸಾಮ್ ಫೀಸ್ ಎಲ್ಲಾ ಕಟ್ಬೇಕ್ ಅಕ್ಕ. ನಂದು ಇವಾಗ ಡಿಗ್ರಿ ಮುಗೀತಲ್ವ ಅಕ್ಕ. ಹು ಅಕ್ಕ.
ಹಾ ಹಾ ಹೇಳಿ ಏನೋ ಹೇಳ್ತಿದ್ದಲ್ಲ ಡಿಗ್ರಿ ಮುಗತಲ್ಲ ಅಂತ.
ಡಿಗ್ರಿ ಮುಗುದು ಗ್ಯಾಪ್ ಆಗ್ಬಿಟ್ರೆ ಮತ್ತೆ ಓದಕ್ ಆಗಲ್ಲ ಅಕ್ಕ. ಅದಿಕ್ಕೇಲೆ ಸು ಸುಮ್ನೆ ಏನ್ ಮಾಡ್ಬಿಟ್ಟೆ ಅದೆ ಹಂಗ್ ಎ ಡಬಲ್ ಡಿಗ್ರಿನು ಅಲ್ಲೇ ಮಾಡ್ಬಿಟ್ಟೆ ಅಕ್ಕ. ಡಿಗ್ರಿ ಡಬಲ್ ಡಿಗ್ರಿ ಎರಡು ಒಂದೆ. ಕಾಲೇಜಲ್ಲೇ ಮಾಡಿದ್ದೀನಿ.
ಓ ನೀನಂದ್ರೆ ಬೆಂಗ್ಳೂರಲ್ ನೀನು ಬಾಳ ದಿನ್ದಿಂದ ಇದ್ಯ ಅಂತ.
ಹ್ಮು ಅಕ್ಕ.
ನಾನೆ ಅಲ್ಲಿವಾಗೆ ಬಂದಿಯಾ ಅನ್ಕೊಂಡಿದ್ದೆ ಓದಕ್ಕೆ.
ಇಲ್ಲ ಅಕ್ಕ ನಾನ್ ಅವಾಗಿನ್ದನೂ ಇದ್ದೀನಿ ಡಿಗ್ರಿ ಡಬಲ್ ಡಿಗ್ರಿನು ಇಲ್ಲೇ ಇದಿನಿ. ಬಟ್ ಈ ಕಡೆ ಎಲ್ಲಾ ನಾನ್ ನೋಡಿಲ್ಲ. ಖ.
ಓ ಅಂದ್ರೆ ಎಲ್ ಹೊರ್ಗಡೆ ಹೋಗಲ್ವ ನೀನು.
ಇಲ್ಲ ಅಕ್ಕ ಎಲ್ಲು ಹೋಗಲ್ಲ.
ಒಂದು ವೀಕೆಂಡ್ ಅಲ್ ಏನ್ ಮಾಡ್ ತ್ಯ ಮತ್ತೆ ಪ್ರೆಂಡ್ಸ್ ಜೊತೆ ಎಲ್ಲು ಹೋಗಲ್ವ ಹೊ ಹೊರ್ಗಡೆ.
ಹ ನನಗೆ ಇಷ್ಟಾನೇ ಆಗಲ್ಲ ಅಕ್ಕ ಅದೇನೋ ಫಸ್ಟಿಗೆ ಆತರ ಇತ್ತ ಅಕ್ಕ, ಹೋಗ್ತಾ ಇದ್ದೆ ಫಸ್ಟಿಗೆ ಅವಾಗ ಸ್ಟಾರ್ಟಿಂಗಲ್ಲಿ ಬಂದಾಗ ನೋಡಿದೀನಿ ಅಕ್ಕ ಬಟ್ ಪ್ಲೇಸಸ್ ಎಲ್ಲ ನೋಡಿದ್ದೀನಿ ಬಟ್ ಸುಮ್ನೆ ಅನ್ನ ಸರಿಯಾಗಿ ಜಾಸ್ತಿ ಸುತ್ತಾಡಲ್ಲ ಏನು ಮಾಡಲ್ಲ ಅಕ್ಕ ಯಾ ಈಗನು ನನ್ಗೆ ಬೇಜಾರ್ ಅನ್ಸ್ದಾಗ ಮಾತ್ರ, ಎಲ್ಲಿಗಾದ್ರೂ ಹೋಗ್ತೀವಿ ಬಟ್ ನಂಗೆ ಫ್ರೆಂಡ್ಸ್ ಜೊತೆ ಹೋ ಇನ್ನು ನಮಗೆ ಪೇರೆಂಟ್ಸ್ ಜೊತೆ ಹೋಗೋದೆೇ ನಮಗೆ ಇಷ್ಟ ಅಕ್ಕ
ಇವಾಗ್ಲೂ ಹಿಂಗಿದ್ದೀರಾ ಅಂತ ಎಲ್ರೂ ಇವಾಗ ಫ್ರೆಂಡ್ಸ್ ಫ್ರೆಂಡ್ಸ್ ಅಂತಾರೆ ನೀನು ಪೇರೆಂಟ್ಸ್ ಪೇರೆಂಟ್ಸ್ ಅಂತಿಯ
ಹಾ ಹಾ ಇಲ್ಲ ಅಕ್ಕ. ನನಿಗ್ ನಿಜವಾಗೂ ನನಗಿನ್ನ ಎಮ ಎಸ್ ಅಲ್ಲಿ ಇಬ್ರು ಫ್ರೆಂಡ್ಸ್ ಇದ್ರು ಅಕ್ಕ ಅವರು ಚೆನ್ನಾಗಿದ್ರು ಬಟ್ ನನ್ಗೆ ಇವಾಗ ಕ್ಲಾಸ್ ಅಲ್ಲಿ ಅಷ್ಟೇ ಫ್ರೆಂಡ್ಸ್ ಇದ್ದಾರಕ್ಕ ಮತ್ತೆ ನನ್ಗಿವಾಗ ಎಲ್ಲೂ ಅಲ್ಲಿ ಎಲ್ಲ ಫ್ರೆಂಡ್ಸ್ ಇಲ್ಲ ಬಟ್ ಇವಾಗ ಹೊಸ್ ಪೀಜಿಯಲ್ಲಿ ಅಲ್ಲಿ ಅಂದ್ರೆ ಅಕ್ಕ, ಕಾಲೇಜಲ್ಲಿ ಇರೋ ಫ್ರೆಂಡ್ಸು ಹಾಸ್ಟೆಲಲ್ಲಿ ಇದ್ವಿ ಸ್ವಲ್ಪ ಜನ ಕಾಲೇಜ್ ಕ್ಯಾಂಪಸ್ಲ್ಲೇ ಅಲ್ಲೆ ಅಷ್ಟ್ ಲ್ಲ ಇದೆ
ನಿಂಗಂದ್ರೆ ಜಾಸ್ತಿ ಒಬ್ಬಳೆ ಇರಕ್ ಇಷ್ಟನಾ?
ಹೂ ಅಕ್ಕ ನನಗ್ ಒಬ್ಬಳೆ ಇರಕ್ಕೆ ಇಷ್ಟ.
ನನಗೂ ಹಂಗೆ ನೋಡು ಸುಮ್ನೆ ಇದು, ಫ್ರೆಂಡ್ಸೂ ಅದು ಇದು ಅನ್ಕೊಂಡು ಸುಮ್ಮನೆ ತಲೆ ಹ್ಮ್ ಹ್ಮ
ಹೂ ಅಕ್ಕ. ರೂಮ್ ಅಲ್ಲಿ ಆದ್ರೂನು ಇವ ನನ್ ಎಷ್ಟೋ ನಮ್ದ ಆರಾಮಾಗಿರ್ಬೋಧ್ ಅಕ್ಕ
ಹ್ಮ
ಕ್ಲಾಸ್ ಅಲ್ಲಿ ಅಷ್ಟೇ ಒಬ್ರು ಅಶ್ವಿನಿ ಅಂತ ಫ್ರೆಂಡ್ ಇದಾಳೆ ಅಶ್ವಿನಿ ಭುವನೇಶ್ವರಿ ಇಬ್ರೂ ಅಷ್ಟೇ.
ಹ್ಮ್ ಏನ್ ಡೈಲಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಇವಾಗ?
ಹೂ ಅಕ್ಕ, ಇಲ್ಲಿ ಕ್ಲಾಸಿಗೆ ಬರ್ತಾರ ಡೈಲಿ
ಹೌದಾ ಇಲ್ಲಿ ಫ್ರೆಂಡ್ಸ್ ಅವ್ರ ಕೋಚಿಂಗ್ ಅಲ್ಲಿ
ಕ್ಲಾಸಲ್ಲಿ ಮಾತ್ರ ಕಷ್ಟ
ಓಕೆ
ಅದ್ರಲ್ಲು ಹೊರಗಡೆ ಅವ ಪೀಜಿಗೆ ಅವು ಬಂದಾಗ ಏನನು ಇದ್ದಾಗ ಮಾಡ್ತೀವಂತೆ ಗೊತ್ತಾಗಿಲ್ಲ ಅಂದ್ರೂನು ಮಾಡ್ತೀವಿ ಅಷ್ಟೇ ಅಕ್ಕ ಪಿಜಿ ಅಲ್ಲಿ ತುಯಾ ಇವ ನಾನು ಎಲ್ಲಾದ್ರೂ ಹೋಗ್ಬೇಕು ನನ್ಗೆ ಅಂದಾಗ ಆತರ ನಾನು ಯಾರ್ನು ಇದು ಮಾಡ್ಕೊಂಡಿಲ್ಲ ಅಕ್ಕ ಅಷ್ಟಕಷ್ಟೇ ಇರ್ತೀನಿ ಜಾಸ್ತಿನೂ ಮಾತಾಡೋದು ಇಲ್ಲ ನಾನು ಆಕ್ಚುಲಿ
ಹಂಗೆ ಚೆನ್ನಾಗಿರುತ್ತೆೇಬಿಡು
ಹ ಅಕ್ಕ ಹ್ಮ್
ಎಲ್ಲಿ ಹೊರಗಡೆ ಇದೆಯ ನೀನು
ಹ್ಞ ಅಕ್ಕ ನಮ್ಮ್ ರೂಮ್ ಅಲ್ಲಿ ಒಬ್ಬ್ರ ಅಕ್ಕ ಬಿ ಎಡ್ ಎಕ್ಸಾಮ್ಸ್ ಇದೆ ಅವರು ಓದ್ತಾ ಇದ್ದಾರೆ ಅದಕ್ಕೆ ಇಷ್ಟ ಸತರಕೋತಿಗೆ
ಅಂದ್ರೆ ನೀವು ಇಬ್ರೆ ಶೇರಿಂಗ್ ಅಲ್ಲಿ ಇದೀರಾ ಟೂ ಶೇರಿಂಗ್ ಅಲ್ಲಿ ಇದೀರಾ ಯಾ
ತ್ರೀ ತ್ರೀ ಶೇರಿಂಗ್
ಓಹೋ
ತ್ರೀ ಶೇರಿಂಗಕ್ಕಾ ನಾವು ಆ ಕಡೆ ನೋಡಿದ್ವಿ ಅಕ್ಕ ಪಿಜಿಗಳುು
ಹೋಹೋ
ವಿಜಯನಗರ ಸೈಡ್ ಪೀಜಿಸ್ ನೋಡಿದ್ವಿ ಅಕ್ಕ ನಮ್ಗೆ ಇಷ್ಟ ಆಗಲ್ಲಿಲ್ಲ ಅಲ್ಲಿ
ಇವಾಗ ನಿನ್ ಪಿಜಿ ಫುಡ್ ಎಲ್ಲ ಚೆನ್ನಾಗಿದೆೇನಾ
ಹ್ಮ ಪಿಜಿ ಫುಡ್ ಎಲ್ಲಾ ಚೆನ್ನಾಗಿದೆ ಅಕ್ಕ ಫುಡ್ ಏನು ನಮ್ ಇಷ್ಟೇ ಲಿಮಿಟ್ ಇಲ್ಲಕ್ಕ ಅನ್ಲಿಮಿಟೆಡ್ ನೀನು ಎಷ್ಟಾದರೂ ತಿನ್ನು ಎಷ್ಟಾದರೂ ಬಿಡು
ಹಾ ದ ತಿಂಬಬಹುದು ಅಂದ್ರೆ ಎಲ್ಲ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಹಾ
ಹ ಅಕ್ಕ ಚೆನ್ನಾಗಿದೆ ಅಕ್ಕ
ಹ್ಮ
ಚೆನ್ನಾಗಿದೆ ಊಟದ ಏನ್ ಪ್ರಾಬ್ಲಮ್ ಇಲ್ಲ ಅಕ್ಕ ಬಟ್ ಇವಾಗ ನ ನನಗೇನು ಅನಿಸು ಸುಮ್ಮನೆ ಆ ಕಡೆೆಯೇ ಮಾಡಬೇಕಿತ್ತು ಚೆನ್ನಾಗಿ ಹ ಹ ಹ ಇಲ್ಲ ಆವಾಗಿಂದಾನು ಪೀಜಿ ಅಲ್ಲಿ ಇದನ್ ಅಲ್ವಾ ಅದಿಕ್ ಅಲ್ಲಿ ಹಾಸ್ಟೆಲ್ ಅಲ್ಲಿ ಇದೀನ ಅಲ್ವಾ ಈ ಈ ಕಡೆ ಫುಡ್ಡು ನಮ್ ಸೈಡ್ ತಿಂದಂಗ ರೊಟ್ಟಿ ಹತ್ ತಿ
ಓ ಹೌದ್ ಅಪ್ಪಿ ಅದು ನಿಜನೇ.
ಹ್ಮ ಈ ಕಡೆ ಸೈಡೆ ಊಟ ಬೇರೆ ಅಲ್ವಾ ಅಕ್ಕ.
ಹೌದು.
ಓದ್ತಾ ಇದ್ದೀರಕ್ಕ.
ಗೆ ಹಂಗೆ ಸುಮ್ನೆ ಕುತಿದ್ದೆ ನೋಡು.
ಹೌದಾ ಅಕ್ಕ.
ಸರಿ ತಗೋ ಅಪ್ಪಿ ಸರಿ ಅಪ್ಪಿ.